ಹ.
ಹ್ಮ್ ಹೇಳಿ ಚೆನ್ನಾಗಿದ್ದೀರಾ.
ಚೆನ್ನಾಗಿದ್ದೀ ನೀವು.
ಹ್ಮ್ ಚೆನ್ನಾಗಿದ್ದೀವಿ.
ಏನ್ ಮಾಡ್ತಿದ್ದೀರಾ.
ನಾವು ಸುಮ್ಮ್ನೆ ಮಲಗಿದ್ದೀವಿ ನೀವು.
ನಾನು ಅಷ್ಟ ಹೆಂಗಿದೆ ಬೆನ್ನುೋವು.
ಅಯ್ಯೋ ಯಾ ಕೇಳ್ತರ ತುಂಬಾ ಪೇನ್ ಆತಿ. ನಾ ಆಗ್ತೇವೆ ಹ್ಮ್.
ಸ್ವಲ್ಪ ಸ್ವಲ್ಪ ತರತಾನೆ ಒಂದೇಸ ನೀವ್ೇನಾದ್ರು ಶಕ್ತಿಮಾನ.
ಹಾಗೆಲ್ಲ ಸ್ವಲ್ಪ ತರ ಸ್ವಲ್ಪನೆೇ ತಂದೆ.
ಹ್ಮ್..
ಹ್ಮ್ ಒದಯ್ ಒಂದ್ ಹತ್ತ ಆರು ಶಿಲ ಯೋಳ್ ಶಿಲ ಆಬೋುದು.
ಹೇಳ್ಕೊಂಡ್ ಬರ್ಬೋದಲ್ಲ.
ಅದೇ ಅಕಂಬರಕ್ಕೆ ಅದೇನ ಇದನ ಅಕ್ಕಿನ.
ಅಲ್ಲಪ್ಪಾ ಹೇಳ್ಕೊಂಡು ಇಲ್ಲಾ ಅಂತ ಹೇಳಿದ್ರೆ ಆಕಡ ಒಬ್ರು ಈ ಕಡ ಒಬ್ರು ಇಟ್ಕೊಂಡ್ ಎತ್ಕೊಂಡ್ ಬರೋದಿತ್ತು.
ಹ ಆತರಲ್ಲ ಹೆತ್ತಿ ಹಾಕು ಹೆಚ್ಚಿ ಹಾಕದು.
ನನ್ನ ಕೇಳಿದ್ರೆ ನಾನು ಸಹಾಯ ಮಾಡ್ತಿದ್ದೆ.
ಹ ನಿ. ನೀವು ನೀವು ಸಹಾಯ ಮಾಡಕ್ ಬಿಡ್ತೀರ. ಅದ ಸಾಧ್ಯ. ನೀವಿ ಇರೋದು ತುಂಬಾ ದೂರ.
ನೀವ್ ಕೇಳಿದ್ರಾ ನನ್ಗೆ ಇಲ್ಲ ತಾನೆ. ಅದು ಬೇರೆ ಐತಿಚಿ. ಕರೆನೆೇ ಮಾಡಲ್ಲ ನೀವು ಅಷ್ಟು ಬಿ ತುಂಬಾ ನಿಮ್ಮ ಹತ್ರ ಸಮಯ ಎಲ್ಲ ಬಿಡಿ ನಮ್ಗೆಲ್ಲ.
ಆತರನಲ್ಲ ಮಾಡ್ತೀನಿ ನೀವ ಅಬ್್ರ. ಪಪಕ್ ಮಾಡ್ಬಿಟ್ಟಿದೀರಾ.
ಅದೇ ಮತ್ತೆ ನೀವ್ ಮಾಡಲ್ಲ ಅಂತ ಹೇಳ್ಬಿಟ್ಟು.
ನಾಾನಾರ.
ನೀನ್ಲ್ಲಿ. ಮಾಡೀರಾ ಮಧ್ಯಾಹ್ನ ನಾನೇ ಮಾಡಿದ್ದು ಮಧ್ಯಾಹ್ನ ನಾನೇ ಮಾಡಿದ್ದು ಮುಂಜಾನೆ ನಾನೇ ಮಾಡಿದ್ದು.
ಆತರ.
ಹಾ ಮತ್ತೆ ಜಾಸ್ತಿ ಮಾಡ್ತಿದ್ದೀರ ಇತ್ತೀಚೆಗೆ ಅಷ್ಟೇ ಬಿಡಿ.
ಹಾ ನೀವೆ. ಮಾರ್ಚಿರೋದು ನಾವಲ್ಲ.
ಹಾ ಹಾ ಹಾ ಸಾ ಮಾಡಿ.
ಹ್ಮ. ನೀವೇ ತುಂಬಾ ಮಾಡ್ತಿದೀ್ರ ಯಾಕೆ ಗೊತ್ತಾಗ್ತಿಲ್ಲ.
ನಾನು ಅದೇ ಕೇಳೋಣ ಅಂತಿದ್ದೆ.
ಏನಂತ.
ತುಂಬಾ ಮಾಡ್ತಿದೀರಾ ಯಾಕಂತ ಗೊತ್ತಿಲ್ಲ ಅಂತ.
ಅಯ್ಯೋ ಆ ತರ ನಾನ್ ಮಾತಾಡಿದ್ನನೆ ಮಾತಾಡಕ್ ಹೋಗಬಡ್ದ ಹೊತ್ತಿಗೂ.
ಏನಕ್ಕೆ.
ಏನಕ್ಕೆ ಅಂದ್ರೆ ಆತರಲ್ಲ ಮಾತಾಡ್ಬಡ್ ನಾ್ ಮಾತಾಡಿದ್ದು ಇನ್ನೊಬರು ಮಾತಾಡಿದ್ ಹಾಗೆಲ್ಲ ಮಾತಾಡ್ತವಿ.
ಮಾತಾಡ್ತೀನಿ ನೀನೇ ನೀನ್ ಮಾತಾಡಿದ್ದೆ ತಾನೆ ಮಾತಾಡ್ತಿರೋದು ಬೇರೆಯವ್ರ ಮಾತಾಡಿದ್ ಮಾತಾಡಿದೀನಿ.
ಹೌದು.
ಏನೌದು.
ಆ ಥರಲ್ಲ ನೀವು ಹೇಳ್ ಕೀಳಿ ಸ್ವಂತದಿಂದ. ಯೋಚಿಸಿ ಮಾತಾಡ್ಬೇಕು.
ಯೋಚನೆ ಮಾಡಕ್. ಅಕೆ ನನ್ನ ಹತ್ರ ಮೆದುಳು ಇಲ್ವ.
ಅಯ್ಯೋ ಯಾಕೆ.
ಹ್ಮ್.
ಹ್ಮ್ ನಮಗೆ ಕೇಳಿದ್ರೆ ಮೆದುಳುಯಸ್ಕೊಂಡ ಮುಂದು ಪಡ್ತಿದ್ದೆ.
ಓ ಯಾರ ಹತ್ರ.
ಎಲ್ಲಿ ನಮ್ಮ ಅಂಗಡಿ ಹತ್ರರ ಸಿಗುತ್ತಿತ್ತು. ಹ್ಮ್ ಕರಿಯ ಇಷ್ಟವಲ್ಲ.
ಹಂಗೆ ತಗೊಳ್ಳಿ ನೀವು ಆಯ್ತಾ.
ಓ ನನ್ನ ಹತ್ರಾ ಇದೆ ಮೆದುಳು.
ಪರವಾಗಿಲ್ಲ ಇನ್ನೊಂದು ತೋಗೊಳ್ಳಿ.
ಇನ್ನೊಂದ ತಗಂಡು ನಾನೇನ್ ಮಾಡೋದು.
ಅಂದ್ರೆ ನೀವು ಅವಾಗ ಇನ್ನೊಂದು ತೊಗೊಂಡ್ರೆ ನೀವು ತುಂಬಾ ಜ್ಞಾನವಂತರಾಗ್ತೀರಾ.
ಓಹೋ ಹೊ ಹೋ ಆತರಾ ಎನ್ ಇಲ್ಲಪ್ಪಾ. ನೀವೇ ಸ್ವಲ್ಪ ಹಾಗಿ ನಿಮಿಗೆ. ಅರು ಮುರು. ಜಾಸ್ತಿನೆ ಐತೆ.
ಓ ಹೊ ಹ ಹೊ. ಅರು ಮರು ಅಂತೆ ನನ್ಗೇನ್ ಅರವತ್ ವರ್ಷ ಆಗಿಲ್ಲ ಅರುಮರು ಬರಕ್ಕೆ. ಹೊಡಿತೀನಿ ನಿಜವಾಗ್ಲೂ ಹೊಡಿಸ್ಕೊಂತಿ ನೀನು ನಿಜ್ ನಿಜ ಹೇಳ್ತಾ ಇದೀನಿ
ನೀವು ಕರೇನೆ ಮಾಡೋದಿಲ್ಲ ನಾನೇ ಮಾಡ್ಬೇಕು
ಹ್ಮ್ ಇನ್ನ
ಆ ನೀನೇ ಮಾತಾಡಿದಿರು
ಇಂತಾ ಸುಳ್ಳು ಕತೆಗಳು ಹೇಳ್ ಅಂದ್ರೆ ಚೆನ್ನಾಗ್ ಹೇಳ್ತೀಯ ಬಿಡು ನೀನು ಎಲ್ಲಾ ಸುಳ್ಳು ಕತೆಗಳು ಏ ಕೇಳಸುತ್ತೆ ಏನಕ್ಕೆ ಇವಾಗ ಕೇಳಸ್ತಾ ಇಲ್ವಾ ಇವಾಗ ಮಾತಾಡ್ ಚೆ ತಿಲ್ವಾ ನಾನು
ಅದು ಅವಾಗ್ ಅವಾಗ್ ಕೇಳ್ಸಿದ್ರೆ ಎನ್ ನೋಡೋದು
ನೀನ್ ಈ ತರಾನೇ ನಾಟಕ ಮಾಡಿ ಅಂದ್ರೆ ನಿಮ್ಮ ಅಮ್ಮಗ್ ಫೋನ್ ಕರೆ ಮಾಡ್ಬಿಟ್ಟು ಹೇಳ್ಬಿಡ್ತೀನಿ
ಹ ಹ ಸಾಕು ಸಾಕು
ಹ್ಮ್ ಸಾಕ್ ಸಾಕ್ ಏನ್ ಮಾಡಿದ್ರಿ ಊಟ
ನಾನು ಅನ್ನಾ ಮೊಸರುಅನ್ನಾ ಉಂಡೆ ನೀವು
ಅನ್ನಾ ಬೇರೆ ಮೊಸರನ್ನ ಬೇರೆನಾ
ಹ ಮೊಸರನ್ನಾ ಉಂಡೆ
ಹ್ಮ್ ನಾನು ಮಧ್ಯಾಹ್ನ ಬಿರಿಯಾನಿ ತಂದಿದ್ದೆ ಅದು ತುಂಬಾ ಜಾಸ್ತಿ ಕೊಡ್ತಾರೆ ಗೊತ್ತಾ ತ್ತಾ ಒಂದೇ ಹ್ಮ್ ಒಂದೇ ಸತಿ ತಿನ್ನಕ್ಕ ಆಗಲ್ಲಾ ಅದೀಕ್ಕೆ ಎರಡ ಸಲಾ ತಿಂದೆ ಅದನ್ನಾ
ಹ್ಮ್ ಈಗ ಒಂದು ಮಾತ್ ಹೇಳಿಲ್ಲ ಹ್ಮ್ ಹ್
ನೀವು ನೀವು ಮಧ್ಯಾನ ತಿಂದಿಲ್ವಾ ಎಷ್ಟು ತಿಂದಿದ್ರೆ ಎಷ್ಟ ಐಟಂಸ್ನ ಅ ಎಷ್ಟುಸಾ ಸಾಮಗ್ರಿಗಳೆಲ್ಲ ತಿಂದಿದ್ದೀರಾ
ಹ್ಮ್ ಸಾಕು
ಹ್ಮ ಸಾಕು ಏನ್ ಮಾಡ್ತಿದ್ದಾರೆ ನಿಮ್ ತಂದೆ ತಾಯಿ
ನನ್ ತಂದೆ ತಾಯ ಮಲ್ಲಿಗಿದ್ದಾರೆ
ಒಳಗ್ ಮಾಲಗಿದರ ಹೊರಾಗ ಮಲಗಿದರ
ಹೊರಗಡೆ ಮಲಗಿದಾರೆ ಹ್ಮ್ ಹೇಳ್ಬೇಕು ಏನ್ ಸಮಾಚಾರ
ಹ್ಮ್ ಹೇಳಬೇಕು ನೀವೇ ಹೋಗಬೇಕಾ ನಾಳೆ
ಹಾ ಹೋಗೋಗ್ಬೇಕು ನಮ್ಮ ಕೆಲ್ಸ ನಾವು ನೋಕೋಬೇಕಲ್ವಾ ದಿನ ದಿನ
ಹೌದು ಬಿಡಿ ನೀವೇನೋ ಏನೋ ಒಂದ್ ಕೆಲಸ ಮಾಡ ತಾ ಇದ್ದೀರ ನನ್ನಂತ ಬೇವರ್ಸಿ ಯಾರಿಗು ಎಲ್ಲೂ ಇರಲ್ಲ
ಯಾಕೆ ಹಾಕ್ತಾರಲ್ಲ ಬೈಕೊಳ್ತರ
ಅಂದ್ರೆ ನಂ ಏನ್ ಕೆಲ್ಸನೇ ಇರಲ್ಲ ಗೊತ್ತಾ ನಿಂಗೆ
ಮೆ ಹೋಗ್ತಿರಲ್ವಾ
ಹ್ಮ ಓದಲ್ಲ ಕಿಸಿ ಎಲ್ಲ
ಹ್ಮ್
ನಮ್ಮಅಮ್ಮ ಕರೆ ಮಾಡಿದ್ದು
ಹೌದಾ
ಹ್ಮ್ ನಾನೇ ಮಾಡಿದ್ದೆ ಮಾತಾಡ್ತಾ ಇದ್ದೆ ಹಂಗೆ ಹಂಗಾಯ್ತು ಹಿಂಗಾಯ್ತು ಹೇಳ್ತಾ ಇದ್ನಾ
ಹ್ಮ್
ಏನು ಸಮಾಧಾನ ಮಾಡಿದ್ರು ಸರಿ ಊಟ ಮಾಡುನು ಏನ್ ಊಟ ಮಾಡ್ತೀರಾ ಮಲಕ್ ಬೇಡ ಚೆನ್ನಾಗಿ್ ನತ್ಯೆ ಮಾಡು ಅದು ಇದು ಹೇಳಿದ್ರು ಮತ್ತೆ ಸೈ ಬಿಡು ಮುಂಜಾನೆ ಮಾಡ್ತೀನಿ ಅಂತ ಇಟ್ರು
ಹ್ಮ್
ಹ್ಮ್
ಮತ್ತೆ ಹೇಗಿದ್ದ ನಿಮ್ಮ ನೆರೆ
ಹ್ಮ್
ಹ್ಮ್ ನಿಮ್ಮ ಮನೆಯಲ್ಲಿಲ್ಲ ಹೇಂಗಿದ್ದಾರೆ
ಎಲ್ಲರೂ ಚೆನ್ನಾಗಿದ್ದಾರೆ ನಿಮ್ಮನಲ್ ಚೆನ್ನಾಗಿದ್ದಾರ ಏನ್ ನಿಮ್ಮಬ್ಬ ಬಂದ್ಬಿಟ್ಟಿದಿದ್ದಾರೆ ಇದ್ದಕ್ಕಿದ್ದಂಗೆ
ಊರಿಗೆಗ್ ಹೋದ್ರು ಹೋದ್ರು
ಹೌದಾ ಯಾವ ಊರ್ಗ್ ಹೋಗಿದ್ರು
ಕೆಡೆ ಹೊರಾಡಿದ್ರು
ಮತ್ತೆ ಯಾವಾಗ ಹೋಗ ಹತಾರೆ
ಮತ್ತೆ
ಹ್ಮ್
ಮತ್ತೆ ಗತ್ತಾರಂದ್ರೆ ನನ್ಗೆ ಗೊತ್ತಿಲ್ಲ
ಏನಕ್ಕಿದ್ಯ ನೀ ನಿನ್ನ ಮನೆಯಲ್ಲಿ ಸುಮ್ನೆ ಬ್ಯಾಗ್ ಎಲ್ಲ ತಗೊಂಡು ಹೊರಗೆ ಬಂದ್ಬಿಡು
ಹಾ ಯಾಕೆ ನಮ್ಮ ಮನೇಲಿ ನಾವ್ ಇರ್ತೀವಿ ನಮ್ಮ ಸಮ ಸರ ಎಲ್ಲಾ ಭದಕ್ರವಾಗಿರುತ್ತೆ
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ್
ಹತ್ರ ಭದ್ರವಾಗಿ ಇಟ್ಕಿ ಯಾರು ಅಕ್ಕೊಂಡೋರು ಯಾರು ಇಲ್ಲ ಅಲ್ಲಿ ಆಯ್ತಾ ನಿಮ್ ನೀವ ಇಟ್ಕರಿ ಯಾರೋ ಇನ್ನೊಬ್ಬರು ಬಂದೇನ್ ತಗೊಂಡು ಹೋಗಲ್ಲ ನಿಮ್ಮ ಸಮಸ್ತ್ರ
ಹಾ
ನಾನಾಗಿದ್ರೆ ಎತ್ಕೊಂಡ್ ಹೋಗ್ಬಿಡ್ತಿದ್ದೆ
ಹಾ.
ಏನ್ ಮಾಡೋದು ಮಾರ್ಬಿಡ್ತನಲ್ಲ. ಸ್ವಲ್ಪ ಹಣ ಹಣ ಅ್ದು. ಸಮಸ್ಯೆ ಇದೆ ಅದಕ್ಕೆ ನಿಮ. ಸಮೋಸ್ತ್ರ ಎಲ್ಲಾ ಮಾರ್ಬಿಟ್ಟು. ಆ ಊಟಕ್ಕೆ ಕೂಡ ಇಲ್ಲ ಗೊತ್ತಾ ನನ್ನ ಹತ್ರ. ಊಟ. ತಿನ್ನೋಕ್ಕೂ ಇಲ್ಲ ಅದಕ್ಕೆ ಸ್ವಲ್ಪ ಮಾರಿ ಹಣ ತಗೋೋಣ ಅಂತ.
ಎ ಹ.
ನೀವು ನೋಡಿದ್ರೆ ಚೆನ್ನಾಗ ಅದು. ತಿಂದೆ ಇದು ತಿಂದೆ ಅಂತ ಹೇಳ್ಬಿಟ್ಟಿರ್ತೀರಾ ಸ್ವಲ್ಪ ಸ್ನೇಹಿತ ಇದ್ದಾಳೆ ಅವಳಗ್ ಏನಾದ್ರು ಕೊಡೋಣ ಕೊಡ್ಸೋಣ ಅಯ್ಯೋ. ಬಿಡಿ ನನ್ನ ನನಗ್. ಸರೆ ಮಾಡಕೆ ನಿಮ ನೆನ್ಪಿರಲ್ಲ. ನ..
ಮತ್ತೆ ಹೇಳ್ಬೇಕು. ನಿಮ್ಮ ಸಹಪಾಠಿಗಳುೆಲ್ಲ. ಹೇಗಿದ್ದಾರೆ.
ಹ್ಮ್ ಚೆನ್ನಾಗಿದಾರ.
ಹ್ಮ್.
ಯಾಕ ನೆನಪಾಗಗ್ತಿದಾರಾ.
ಆತರ ಇಲ್ಲ ನಮ್ಮ ಸಹಪಾಠಿಗಳು ನೆನೆಸ್ಕೊಂಡ್ರೆ ಬಕ್ತಾರೆ.
ಹಾ.
ನಮ್ಮ ಸಹಪಾಠಿಗಳು.
ಹ್ಮ್. ಈ ಹ.
ಮತ್ತೆ ಹೇಳೋದು.
ಹೇಳ್ಬೇಕು ನಮ್ಮ ಬಾವ ಬರ್ತಿದಾರಂತ ಊರಿಗಿ.
ಹೌದಾ.
ಹ್ಮ್. ಒಂದ್ ಹಬ್ಬ ಇದೆ ಅಲ್ವಾ. ಇಲ್ಲ ನಾವವು ಬರಲ್ಲ ನಂಗೆ ರಜೆ ಇಲ್ಲಲ್ಲ.
ಹ್ಮ್.
ಕರೀತಾ ಕರೆದ್ರು.
ಹ್ಮ
ಹೋಗೋಣ ಬನ್ನಿ ಅಂತ. ಇಲ್ಲಂತ ಹೇಳುದು.
ಹ್ಮ್.
ನೋಡೋಣ ಏನತು ರಜೆ ಇಲ್ಲ ಇವಾಗ ಸದ
ಹ್ಮ್
ಏನಾಗುತ್ತೋ ಏನೋ ಮತ್ತೆ ಏನು ಸಮಾಚಾರ
ಮತ್ತ ಹ್ಮ
ಯಾಕ ಇಷ್ಟು ಮೆಲ್ಲಕ್ ಮಾತಾಡ್ತ ದೇನೇನು
ಅದಾ ಸುಮ್ನೆ ಹಾಗೆ ಸರಿ ಬಿಡಿ ನ ಮಣ್ಣಲ್ಲಿ ಕರೆ ಓಕೆ